ಹ್ಮ್ ಕೆಳ್ಸಗತ್ತದ
ಹಾ ಅಕ್ಕ ಕೆಲಸಕಟ್ಯ್ಯೇಟೆ ನೋಡು
ಹಾ ಮುದ್ದೆ ಏನು ಮಾಡೋದು ಹೇಳಾನ ಇವತ್ ನೈಟ್ ಮಾಡ್ತೀನಿ ನಾನು
ಹ ನಿಂಬಲ್ ರಾಗಿ ಜಾಸ್ತಿ ಬೆಳತಾರೆ ಏನು ಅಕ್ಕ
ರಾಗಿ ನಾನ್ ಪಾಕೆಟ್ ತರ್ತೀನೆ ರಾಗಿಟ್ಟಂದು ಬೆಳಂಗಿಲ್ಲ ಈಕಡೆ ಸೈಡು
ನಂಬಲ್ಲಿ ನೀ ಬೆಳೆಹಂಗಲಕ್ಕ ಊರಾಗ
ಹ್ಮ್ ಹ್ಮ್ ಹ್ಮ್
ಗುಲ್ಬರ್ಗಾ ಒಳಗ್ ಹೊಗ್ಗಡೆ ಸಿಗ್ತದ ನಮ್ಮ್ಉರಾಗ ಭ ಸಿಕ್ತೈತೆನಕ ಆದ್ರ ಕೇಳಿಲ್ಲ ಆದ್ರೆ ಮುದ್ದಿ ಮಾಡ್ತೀವಿ ನಾವವು ಜಾಸ್ತಿ ಹಿಂಗ ಅದು ಹೊಟ್ಟ ಶಾಂತತ್ ಇರ್ತಕ್ಕ ಸಂಜೀ ತನ ಹಸ ಹೋಗಲ್ಲ ಅದಕ್ ನಮ್ ಪಪ್ಪಾ ಕೆಲ್ಸಕ್ ಹೋ್ತಾರಲ್ಲ ಅಮ್ಮ ಊಟ ಸಿಗಲ್ಲ ಅದಕ್ಕೆ ಬೆಳಗೆ ಕೊಡ್ತೀವಿ
ಅಂದ್ರನ ಹೆಲ್ತೀಫುಡ್ ಅಲ ಅದು
ಹೌದಕ್ಕ ಒಂದ್ ಮುದ್ದಿತೀನಿ ನೀ ಹೊಸನಿ ಆಗಲ್ಲ ನನ್ ಪಾಪ ಹೊತ್ತಿ ಒತ್ತಿ ಎರಡ್ ಮುದ್ದ ತಿೀನಿ ನಾ ದಮ್ ದಮ್ ಕೊಡ್ತೀನಿ
ಹ್ಮ್ ನೀನಿನ್ ಮುಂದೆ ಎರಡು ತಿನ್ನು
ಏಯಪ್ಪಾ ನಾನ ಸತಿ ಹೋಗ್ತೀನಿ ಎರ ಮುದ್ದಿದ್ದನ ಹತಿನಲ್ಲಾ ಒಂದೇ ಇನ್ನಂದ್ರೆ ಹ್ಮ್ ಬೆಸ್ಟ್
ಆ ಮುದ್ದೆ ಮುದ್ದೆ ಜೊತಿ ಸಾಂಬಾರ್ ಹೆಂಗ್ ಮಾಡ್ಬೇಕ ಹೇಳಿ
ಅದೇ ನಾವು ಇದು ಕೂಡ ಮಾಡ್ತೀವ ನೋಡಕ್ಕ
ಇಡ್ಲಿ ಜೊತೆ ಮಾಡ್ತೀವಲ್ಲ ಆತರ
ಹಾ ಹಾ ಮಸಾಲೆ ಹಾಕಿ
ಸ್ವಲ್ಪ ಗಟ್ಟಿ ಸಾಂಬಾರ್ ಆಗ್ಬೇಕು ಚಲೋ ಅಂದ್ರೆ
ಹ್ಮ್ ಬ್ಯಾರಿ ಬಳೆ ಇರ್ಬೇಕು
ಹ್ಮ್ ಹ್ಮ್
ಹ್ಮ್
ನಾನ್ ಮಾಡ್ತಿರ್ತೀನಿ ಅವಾಗವಾಗ ರಾಗಿ ಮುದ್ದೆ ಮಾಡ್ತಿರ್ತೀನಿ
ಹನು ಹಿಂಗ ಮೆತ್ ಮೆತ್ತಗತ ಏನ್ ಬಿಸ್ತತಕ್ಕ
ಹ ಮೀಡಿಯಮ್ಮು ಅಂತ ಪರಿೀ ಫುಲ್ಲು ಗಟ್ಟಿನೂ ಇರಲ್ಲ ಕಡೆ ಇದನು ಇರಲ್ಲ ಬಾಯಗಟ್ರ ಕರಗಂಗಿರತ್ತ ಹೆಂಗ ಅಂತಂದ್ರೆ ಫಸ್ಟ್
ಸ್ಮೂತ್ತನ್ ಹತವ ಏನು ಬಿರ್ಸಾ
ಇಲ್ಲ ಮೇ ಸ್ಮೂತ್ ಸ್ಮೂತ್ ಆಗ್ತಾವ
ನೀ ಏನ್ ಮಾಡ್ತೀವ ಅಕ್ಕ ಫಸ್ಟ್
ನಾನು ಒಂದು ನಾನ್ ಹೆಂಗ್ ಮಾಡ್ತೀನಿ ಅಂದ್ರ ಒಂದ್ ಗ್ಲಾಸ್ ನೀರಿಗೆ ಎರಡು ಗ್ಲಾಸ್ ಹಿಟ್ಟು ತಗೋಬೇಕು ಸಾರಿ ಸಾರಿ ಒಂದ್ ಗ್ಲಾಸ್ ಹಿಟ್ಟಿಗೆ ಎರಡು ಗ್ಲಾಸ್ ನೀರ್ ತಗೋಬೇಕು
ಹ್ಮ್
ಹೌದಾ ಫಸ್ಟ್ ಅಳ್ತಿ ಮಾಡಿ ಇಟ್ಕೋಬೇಕು ಫಸ್ಟ್ ಒಂದ್ ಎರಡ್ ಗ್ಲಾಸ್ ನೀರ್ ಹಾಕಿ ಕುದಿಯಕ್ಕೆ ಇಡ್ಬೇಕು. ಕುದಿಯಕಿ ಇಟ್ಟು ಅದ್ರೊಳಗ ಒಂದಿಷ್ಟು ಉಪ್ಪು ಹಾಕ್ಬೇಕು ಆಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬೇಕು ಅದು ಕು ಕ ಕುದಿಯ ಕತ್ತಾಗ ಏನ್ ಮಾಡ್ಬೇಕು ಒಂದು ಸಣ್ಣದ ಬೋಲ್ ತಗೋಬೇಕು ಬೋಲ್ ತೊಗೊಂಡು ಒಂದ್ ಸ್ವಲ್ಪ ಟ್ಟಾಕಿ ನೀರಕ್ ಕಲಿಸ್ಬೇಕು.
ಹ್ಮ್
ಆ ಕುದಿಯ ನೀರ್ನಾಗ ಏನ್ಮಾಡಕನ ಅದು ಹಟ್ಟಾಗಿ ಕಲ್ಸಿರ್ತಿವಲ್ಲ ಅದನ್ನ ಹಾಕ್ಬೇಕು. ಹಾಕಿ ಅದ ಕ ಕತಕತ ಕುದಿತಿ ಇರ್ಬೇಕಾದ್ರೆ ಮಾಡ್ಬೇಕು ಅದು ನಾವು ಅಳತಿ ಮಾಡಿ ತೊಗೊಂಡಿರ್ತತಿವಲ್ಲ ಒಂದ್ ಗ್ಲಾಸ್ ಹಾ ಇ ಇಟ್ಟ ಇರುತ್ತಲ್ಲ ಅದು ಸೋಸ್ಕೊಂಡ್ ಇಟ್ಕೊಂಡಿರ್ತೀವಿ ಅದನ್ನ ಏನ್ ಮಾಡ್ಬೇಕು ಕುದಿತಿರ್ತದ್ ನೋಡು ಕುದಿಯಕಿ ಇಟ್ಟು ಪ್ಲೇಟ್ ಮುಚ್ಚಿ ಬಿಡ್ಬೇಕು.
ಹ್ಮ್ ಹ್ಮ್
ಒಂದ ಎರಡು ನಿಮಿಷ ಕದ್ ಮೇಲೆ ಅದು ಕಥ ಕಥಾ ಕಥಾ ಕ್ ಕುದ್ದ ಮೇಲೆ ಇಟ್ಟೆಲ್ಲಾ ಮುಣುಗುತ್ತಿರ್ತದ ನೀರೆಲ್ಲ ಮೇಲೆ ಬ್ರು ಇದು ಬರ್ತಿರ್ತದ ನೋಡ್ ಬೊಬ್ಬೆ ಅವಾಗ ಏನ್ ಮಾಡ್ಬೇಕದ್ನ್ನ ಸ್ವಲ್ಪ ಕೆಳಗಿಳಿಸಿ ಹಿಂಗ ತಿರಬೇಕು ಮುದ್ದೆ ಕೋಲಿ ಇರತ್ತಲ್ಲ ಅಂತ ತಗೊಂಡು ಹಿಂಗ ಇದು ಬ್ಯಾಳೆ ಮಗಸ್ತೀವಲ್ಲಾ ಆತರ ಫ್ರೆಶ್ ಇದಾಗಿ ಆಹ ಇದು ಮಾಡ್ಬೇಕು ತಿರುವು ಬಿಟ್ಟ ಏನ್ ಮಾಡ್ಬೇಕು ಸ್ವಲ್ಪ ಮತ್ತೆ ಒಲೆ ಮೇಲೆ ಇಟ್ಟು ಒಂದ್ ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೇಕು.
ಮಾಮಾ
ಅಂದ್ರ ಹಿಂಗ ಹಳ್ಳಕ್ ಬಿಡ್ಬೇಕು ಅಂತೀವಲ್ಲ ಆತರ ಬಿಡ್ಬೇಕು ಬಿಟ್ಟ್ಮೇಲೆ ಏನಾಗತ್ತ ಒಂದ ಆಫ್ ಮಾಡಡ್ಬೇಕ ಅಂದ್ರೆ ನೀ ದೆಲ್ಲ ಬಿಟ್ಟಿರ್ತದ ಒಳಗಡೆದು ಹಳ್ಳಿದ ಮೇಲೆ ಮಾಡಕು ಒಂದ್ ಪ್ಲೇಟ್ ತೆೆಗೆದ್ಬಿಟ್ಟು ಸ್ವಲ್ಪ ನೀರ್ನಗ್ ಕೈ ಎದ್ದಿ ಅದನ್ನು ಮುಟ್ಬೇಕು ಅದು ಕೈಗತ್ತ ಗತ್ತಲಿಲ್ಲ ಅಂತಂದ್ರೆ ಮುದ್ದೆಗೆ ಆಗ್ಯದ ಅಂತ ಅರ್ಥ. ಆದ್ಮೇಲೆ ಏನ್ ಮಾಡ್ಬೇಕು ಕೆಳಗ ಒಂದ್ ಪ್ಲೇಟಗ ಇಟ್ಕೊಂಡು ಅದನ್ನ ಹಿಂಗ ಹಾಕ
ನೀರ್ ಹಚ್ಚರಿಂಗ ಕಿಚಡಿ ಆಗಲ್ಲ ಅಕ್ಕ ನೀರ್ ಹಚ್ಚರ್ ಕಿಚಡಿ ಆಗಲ್ಲ ಎಣ್ಣಿ ಹೆಚ್ಚಲ್ ನೀವು ಹ್ಮ್
ಅದನ್ ಏನ್ ಮಾಡ್ಬೇಕು ಕೈಗೆ ಒಂತ ಬಟ್ಲ ಇದ ಇರುತ್ತ ಪ್ಲೇಟ್ ಸ್ವಲ್ಪ ನೀರ್ ಹಾಕಿ ಹಿಂಗ ಚಲ್ಬೇಕ ಅಂದ್ರೆ ಸ್ವಲ್ಪ ಪಸಿ ಸ ಇರ್ಬೇಕ ಅಂಟಲ್ಲ ಅಂತ ಏನಿಲ್ಲದು ಈಗ ನಾವ್ ಎಲ್ಲಿ ಆ ತರ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಮುದ್ದೆ ಆಗಿರುತ್ತದು. ಹ ಹಂಗ ಆಮ್ಮೇಲೆ ಕೈಗೆ ಏನು ಅಂಟಲ್ಲ.
ನೈ ಎಣ್ಣಿ ಹಚ್ಕೊಂಡ್ ಕಟ್ಟಿದಕ್ಕ ಒಂದ್ಸಲಿ. ಚಂದಗ್ಯು ಮೊನ್ನೇನೆ ನಾನನಿರಾಚ್ಚಿ ಮಾಡಿದ್ದೆ.
ಹ್ಮ್ ಹ್ಮ್
ಆಮೇಲೆ ಅದುಕ್ಕಿಂತ ಮುಂಚೆ
ಹಾ
ಹತ್ ನಿಮಿಷ ಇದು ಎಣ್ಣೆ ಹೆಚ್ಕೊಂಡ್ ಮಾಡ್ದ
ಹ್ಮ್
ನಿನ್ ಸಿಕ್ಕೋಳ್ ಬಾಳ ಚಾವ್ ಚಾವ್ ಆಡುತ್ತ ಆ ಲೂಡೋ ಆಡುತ್ತಾರ ಅಕ್ಕ ಕೇಳ್ಬಾರ್ದು ಆ ಹೊಡೆಯಾದು ಹೊಸ್ಕೊಂಬಂದ್ ಮಾಡ್ ನಗೂ ಹೊಂಟದ ಅದಕ್ಕೆ ಗಾಳಗ್ ಬದನ್ನಿ
ಹ್ಮ್ ಅಂದ್ರೆ ಏನಾಗದು ಗೊತ್ತಾಮಿ ಇದು ನೀರ್ ಹಚಕೊಂಡ್ ಮಾಡ ್ರಂದ ಏನಾಗುತ್ತಾ ಅಂತಂದ್ರೆ ನಾವು ಫಸ್ಟ್ ಅಲ್ಲಿ ನೀರ್ ಕುದಿಬೇಕಾದ್ರೆ ಎಣ್ಣ ಹಕಿರ್ತೀನಿ ನೀರು ಹಾಕಿ ನೀರ ಎ್ಣೆ ಹಾಕಿರ್ತೀವಲ್ರ ಆಲ್ರೆಡಿ ಇಲ್ಲ ಹಾಕ್ಕ್ಕೂ ನಡೀ ಅಷ್ಟೇ ಹಿಂಗ ತಗ್ಿಟ್ಟು ಅಂದ್ರೆ ಮು್ದೆ ಪರ್ಫೆಕ್ಟ್ ಆಗಿರುತ್ತೆ ನೋಡು ಕೆಳಗಡೆ ಒಂದು ಪ್ಲೇಟ್ ಸ್ಪೂನ್ ಇಿಂದ ತೆಗ ಪ್ಲೇಟಿಗೆ ಹಾಕಿ್ ಕೈಿ ಹಿಂಗ ಎರಡು ಕೈಲಿ ಹಿಂಗ ಬಡ ಬಡ ಬಡ ಬಿಡಿಬೇಕು ಕೈ ಸುಡುತ್ತತಿರುತ್ತಲ್ಲ ಪ್ಲೇಟಿಗೆ ಹಾಕ್ಬಿಟ್ಟು ಅಕ ಒಂದ್ ಕೈಯ್ಯಗ್ ಪ್ಲೇಟ್ ಇಲ್ಲಾಂದ್ರೆ ಒಂದ್ ಕೈಯಗೆ ಬೋಗಣಿ ಬೋಗ ಒಗಣಿ ಒಳಗೆದನ್ನ ಹಾಕ್ಬೇಕು ಒಂದು ಮುದ್ದೆ ಆಗಷ್ಟಿತ್ತು ಅದ್ ತಗೊಂಡ್ ಒಂದ್ ಕೈಯ ಕೈ ಹಿಡಿಬೇಕು ಹಿಂಗ ಹಿಂಗ ಹಿಂಗ ಹಿಂಗ ಬಡಿತಾ ಇರ್ಬೇಕು
ಹ್ಮ್ ಅದರಲ್ಲ ಕ ಹ್ಮ್ ನಾ ಮಾಡ್ತಿದ್ದ ನನ್ನ ಜಾಸ್ತಿ ಮಾಡಿಲ್ಲ ಒಂದ್ಸಲಿ ಮಾಡಿನಿ ಮಮ್ಮಿ ಮಾಡ್ತಾರ
ಹ್ಮ್ ಹ್ಮ್ ಒಂದ್ ಸ್ವಲ್ಪ ನೀರ್ ಹಾಕಿ ಮಾಡಿದ್ರು ಗಂಟ ಆಾಗಲ್ಲ ಅಲ್ಲ ಸರಿ ಅನ್ನ ಉಳಿದಿರುತ್ತಲ್ಲ ಅನ್ನ ಕುದ ಇರ್ಬೇಕಾದ್ರೆ ಇಟ್ಟ ಹಾಕಕ್ ಇಟ್ಟ ಹಾಕಕ್ಕು ಮುಂಚೆ ಸ್ವಲ್ಪ ಅನ್ನ ಹಾಕ್ಬಿಟ್ರೆ ಏನಾಗುತ್ತೆ ಗಂಟ ಆಾಗಲ್ಲ ಮತ್ತೆ ಒಬ್ಬೊಬ್ರಿಗೆ ಒಟ್ಟಿ ತಡಿಯಲ್ಲ ಅಂತ ತರಲ್ಲ ಅದನ್ನ ಹಾಕ ಮಾಡೋದ್ರಿಂದನೂ ಸ್ವಲ್ಪ ತಿನ್ನವ್ರ ರೂಢಿ ಆಗುತ್ತ
ಹಾ ಇಲ್ಲಕ್ಕ ಮಮ್ಮಿ ಭಾಯ ಮಾಡ್ತಾರದ್ರ ಅಂದ್ರೆ ನಾನು ಮಾಡಿದವಂತ ಚೆಂದ ಆಗಿ ಮೆಕ್ತಗೆ
ಹ್ಮ್ ಹ್ಮ್ ಹ್ಮ್
ಹ್ಮ್ ಅದ ಬಿಶು ಮಾಡ ಬಿಸ್ು ತಿಂದಿದ್ವಿ
ಹಾ ಬಿಸಿದ ತಿನ್ಬೇಕಕ್ ಆರಿದ್ಮೇಲೆ ರುಚಿ ಆಗಲ್ಲ
ಆ ಖರೆ ಅದ ಒಂತರ ಆತಪ ಮ ಮ್ಯಾಗಿನ ಎಲ್ಲಲ್ಲಿ ಒಣಗದಂಗತದಕ್ಕ
ಹಾ ಗಂಟ ಗಂಟದಂಗ ಆಗಿರ್ತ್ತ ನೋಡದ ತಿನ್ನಂಗ ಆಗಲ್ಲ ಮತ್ತ ಹ್ಮ್ ಆದಷ್ಟು ಸ್ವಲ್ಪ ಸ್ಮೂತ್ಗಿ ಮಾಡ್ಬೇಕು
ಹ್ಮ್ ನ ಮಮ್ಮಿ ಹಂಗ ತೋತಿ ನಿಮ ಗೋಕ್ ಆ ವಟ್ಟಮ್ಮಲ್ಲಲ್ಲಿೇ
ಹ್ಮ್ ನೀವು ನೀವ್ ಯತರ ಮಾಡ್ತಿದ್ದೀ ತರ ಮಾಡ್ತ
ಹಾ ನೀ ಹೇಳ್ದಂಗೆ ಕುದಸೋದೆ ಎಲ್ಲಾ ಹಂಗೆ ಮಾಡ್ತನಕ್ಕ ನಂಗ ಅದು್ ಸ್ವಲ್ಪ ಆರ ನಾ ಆರಗ್ ಬಿಡ್ತೀನ್ವ ನಂಗ ಕಳ್ಸ ಬಿಡ್ತವ ನಂಗ ನಾ ಮಾಡ್ತೀನ ಅಂತೇಳಿ ಹಿಂಗ ಕಷ್ಟ ಕೊಂಡಿರ್ತನ್ಲಾ ನಮ್ಮ ಮಮ್ಮಿ ಕಟ್ಟಲ್ಲ ಬರ್ಲಲ್ಲ
ಹಾ
ಹ ನಾನೇ ಕಟ್ತಿದ್ದಾರ ಅದಕ್ಕೆ ಕೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಆರನೇಗ್ ಲಡ್ಡು ಮಾಡ್ತಿದ ಚಂದ ಸಾತಿವಾದ
ಹ್ಮ್ ಬರ್ತಾ ಬರ್ತಾ ರೂಢಿ ಆಗತ್ತ ಕಲಲಾರ ಮನುಷ್ಯ ಯಾವ್ದಲ್ಲ ಕಲತನ ಅಷ್ಟೇ ಕಷ್ಟ
ಹಾ ಕುದಸದೆ ಎಲ್ಲ ಸೇಮ್ ಅದ್ರ ಸ್ಟಿಲ್ಕ್ ಬಿ ಸ್ಮೂತಿ ಐತ ಆ್ರ ಒಂಚೂರು ಏನ್ ನಂಗತ್ತಿಲ್ಲ
ಗಂಟ ಗಂಟ ಆಗಲ್ಲ ಒಟ್ಟ
ಹ್ಮ್ ಹ್ಮ್ ನಾ ಏನ್ ಮಾಡಿದ್ದ ಹಂಗೆ ಕಟ್ಟದು ಅವ್ರ ಅವ್ರ ಗಂಗಾದ ಗಿಡದ ಮಾಡಿದ್ದ ಹಂಗೆ ಉಂಡಾರ ಏನುಂಸಿಲ್ಲ
ಹ್ಮ್ ಹ್ಮ್ ಅದೇ ಚಲೋ ಅದ್ರ ಜೊತೆ ಸಾಂಬಾರ್ು ಹೆಂಗ್ ಮಾಡ್ತ ತಿದಿ
ಅದೇ ಇಡ್ಲಿ ಸಾಂಬಾರ ಕ ಮಸಾಲೆ ಹಾಕಿ ಗಟ್ಟಿ ಅದೇ ಗಟ್ಟಿ ಮಾಡೋದು ಬಳೆ ಜಾಸ್ತಿ ಮಾಡದು
ಹೇಳ ನಂಗ ಅದ್ ಹೆಂಗ್ ಮಾಡ್ಬೇಕು ಅಂತ
ಅೇ ಉಳ್ ಗ ಬಚು
ಹ್ಮ್
ಅದೇವು ಏನಂತರ ಬೆಳ್ಳುಳ್ಳಿ ಬೆಳೆ ಜಾಸ್ತಿ ಕುುದಸಕಿಡೋದು ಟೊಮಾಟೊ ಹಾಕಿ
ಹಾ
ಆಯ್ತು ಬೈದು ಬೈದ್ಮ್ಯಾಗ ಕುದಿತವ
ಹ್ಮ್ ಕುದ್ದು ಮೇಲೆ ಹ್ಮ್
ನೀರ್ ಕುೂಡ್ಲೇದಿನಕ್ಕ
ಕುಡಿ ಕುಡಿ ಕುಡಿ ನಿಧಾನಕ್ಕೆ ಕುಡಿ
ಆ ಮಾತಾಡ್ ಮಾತಾಡ್ ಬಾಯಿನೆ ಬ್ಯಾನೀ ಅಧಾತು
ಹೌದೌದು ಸ್ವಲ್ಪ ನೀರ್ ಕುಡಿ
ಹ್ಮ್ ನೀ ಹ್ಮ್ ನೀನ್ ಒಂದು ಹೇಳಕ್ಕ
ಅದ ನೀರು ಕುಡಿ ಫಸ್ಟ್ ನೀವು್ಶೇಂಗಸಾರು ಹೆಂಗ್ ಮಾಡ್ತೀರಿ ಆವ್ತು ನಾನ್ ಶೇಂಗಸಾರು ರೈಸು ಮಾಡಿದ್ದೆ ಶೇಂಗಸಾರ
ಹಾ ಮಾಡ್ತೀವಲ್ಲ ನಮ್ಮ್ ಟಮಾಟೋ ಒಳಗ ಶೇಂಗಾ ಪುಡಿ ಜಾಸ್ತಿ ಹಾಕಿ ಕಲ್ಸೋದು ಸಿಂಗಾಪುಡಿ ಕಲ್ಸದ್ ಫ್ರಿಸ್ಟಿಗೆ
ಎದರೊಳಗ
ನೀರ್ ಒಳಗ
ಹ್ಮ
ಕಲಿಷಿ ಟಮಾಟೊ ಹೆಚ್ಚಾಕಿ ಅದ್ರಾಗ ಕುದಿಸೋದು ಮೊದ್ಲು ಎರಡು
ಹ್ಮ ಟೊಮೊಟೊ ಎದಕ್ ಹೆಚ್ಚ ಹಾಕ್ತಿರಿ ಟೊಮೊಟೊ ಎದಕ್ ಹೆಚ್ಚ ಹಾಕ್ತಿರಿ
ಆ ಶೇಂಗಾ ಕುಟ್ಟ ಹಿಂಗ್ ನೀರ್ ಇಲ್ಲಿ ಅಂತ ಕರ್ ಕಲ್ಗಸತಿವಲ್ಲ ಹಿಂಗೆಲ್ಲಾ ಮಿಕ್ಸ್ ಮಾಡಿರ್ತಿವಿಲ್ಲಾ
ಹ್ಮ್ ಹ್ಮ್
ಹ ಅದ್ರೊಳಗ ಟಮಾಟೊ ಹೋಳ ಹಾಕದು
ಹ್ಮ್
ಹೋಳ ಹಾಕಿ ಕುದಿಸಿಇಡೋದ ಇದು ಹೆಂಗ ಬ್ಯಾಳಿ ಹ ಟಮಾಟೋ ಕುದಿಸಲ್ಲ ಹಾ ಆ ರೀತಿ ಕುುದ್ರಿಸದುವುಕ
ಹ್ಮ್
ಅದ್ರೊಳಗ ಜಾಳದಿಟ್ಟ ಹಾಕದು ಹ ಇದು ಶೇಂಗ್ಲಾ ಕು ಕುಟ್ಟು ಹಾಕಿರ್ತಿವಲ್ಲ ಆ ಟೈಮಿಗೆ ಒಂದು ಸ್ವಲ್ಪ ಜೋಳದ ಹಿಟ್ಟುಹಾಕೋದು ಒಂದು ಸ್ಪೂನ್ ಹಾಕಿ ಕುದಿಸೋಕೆ ಇಡೋದು ಅದು ನೀರ್ ಜಾಸ್ತಿ ಇರ್ಬೇಕಾದ್ರೆ ಗಟ್ಟ್ಯಾಕತ್ ಬರ್ತದೆ ಇಲ್ಲ ಬ್
ಹ್ಮ ಹ್ಮ ಹ್ಮ್ ಹ್ಮ್
ಇಟ್ಟ ಕುದಿಸೋಕೆ ಇಟ್ಟ ಆಮೇಲೆ ಕಡಿ ಹುಳಾಗಡ್ಡಿ ಹಳ್ಕೊಂಬದು ಹುಳಾದಡ್ಡಿ ಕೊತ್ತಂಬರಿ ಕೆರ್ಬೇವ ಹೊಳ್ಕೊಂಡ ಇಷ್ಟ ಅಂದ್ರ ಅದ ಪಾಣ ಹೊಡಿತೀವಿಲ್ಲದು ಹೆಂಗ್ ಹೊಡ್ಯದು ಹಂಗಗೆ ಹೊಡ್ಯದು ಈಗ ಬ್ಯಾಳಿ ಹಾಕೋದ್ರಿಂದ ಅದು ಹಾಕದು ಕುದಸಿದ ಶೇಂಗ್ದ ಹಾಕಿ ಆಯ್ತು ಕಲ್ಸೋದು ತಿಳಿ ಗಟ್ಟಿ ಗಟ್ಟಿ ಬೇಕಾದ್ರ ಸ್ವಲ್ಪ್ ಜಾವದಿಟ್ಟ ಹಾಕದು ಮ್ಯಕ್ ಶೇಂಗಾ ಪುಡಿ ಹಾಕ್ಬಾರ್ದು ಕುದ್ದಿಸಲಾರ್ರೆ ಹಾಕ್ಬಾರ್ದು
ಹಾ ಹಾ ಹಾ
ಅಲ್ಲೇ ಒಳಗ ಹಂಗ ಹೀಟ್ ಹಾಕದು ಗಟ್ಟಿ ಬೇಕಾದ್ರ
ಹ್ಮ್
ಜ್ವಾಳದ ಹಿಟ್ಟ ಇಲ್ಲ ನಡೀತ ತಿಳಿನಿ ಅಂದ್ರ. ನಿಸಬೋದು ಕಾರ ಉಪ್ಪಾ ನೋಡ್ ಹಾಕದ.
ಅಂದ್ರ ನಿಮ್ ಸೈಡ್ ಬಾಳ್ ಡಿಫ್ರೆಂಟ್ ಮಾಡ್ತಾರೆ ನಮ್ ಸೈಡ್ ಈ ತರ ಮಾಡಲ್ಲಪ್ಪಾ.
ನಿಂಬಲ್ಲ ಹಂಗೆ ಮಾಡ್ತಾರಕ್ಕ.
ನಮ್ಮ ಸೈಡ್ ಏನೆಲ್ಲ ಮಿಕ್ಸರ್ ಮಾಡ್ಬೇಕು ಶೇಂಗಾ ಉುರಿದ್ಬಿಟ್ಟು.
ಹ್ಮ್.
ನಾ ಆಮೇನ್ ಮಾಡ್ಲಿ.
ಹಾ.